ಅಲ್ಲ ರೀ
ರಿೀ ಚಲ್ಲ
ಹಾ ಭೈ
ಊಟ ಇದು ನಾಸ್ತಾ
ಹ ಬ ಈಗ ಮೈದ ಆಗೈತಿ ಫ್ರೆಶ್ ಆಗಿದ ಹೋಗ್ತವಿ ನಾಶ ಮಾಡಿ ಕಾಲೇಜಿಗೆ ಹೋಗ್ತಾವ ನಿಮೇ
ಏನ್ ಮಾಡಡ್ದಾವ ನಮ್ದ ನಾಸ್ ಅಾ ಈಗ ಎ ಇದ್ದವು ಬ್ರಶ್ ಮಾಡಕ
ಈಗೆಲ್ಲ ಆಯುರ್ವೇದಿಕ ಹ್ಮ್ ಆಯುರ್ವೇದಕ್ ಈಗ ನಮ್ದು ಡೈಸೆಕ್ಷನ್ ಚಲಾಗಿ್ಯವ ಹ್ಮ್ ಆಯುರ್ವೇದಿಕ್ ಕೋರ್ಸ್ ಬ ನಮ್ದು ಡೈಸಿಕ್ಷನ್ ಚಾಲೂ ಮಾಡ್ಯಾರ ಇ ಡೈಲಿ
ಗ ಶಿಕ್ಷ ಮಾಡ ನ ದಿನಾ ಏನ್ ವಾರದಾಗ ಎಷ್ಟು ದಿವ್ಸ ದಿನ ಏನ್ ವಾರದಾಗ
ಬಾರದ ಮೂರು ದಿವಸ ಮೂರು ದಿವಸ ವಾರದಾಗ ಮೂರು ದಿವಸ ಭ ಮಂಡೇ ಟ್ಯೂಸ್ಡೇ ನಸ್ಡೇ ಹ್ಮ್ ಅಲ್ಲ ಸರ್ ಹೊರಗಿಂದ ಬಂದ ಎಲ್ಲ ಎಕ್ಸ್ಪ್ ಮಾಡ್ತಾರ ಹ ಹದಾಗಬಿಡ್ತಾರ ಅವದ ಬಗ್ಗೆ ಹ್ಮ ಭಯ ಅವವಾಗಿಂದಾಗಿ ಹೋಗ್ತ ಚಲೋ ಆ ಜರ ಟಿವ ಜದವಾಗಿಂದ ಹೋಗೋದರ
ಹ್ಮ್ ಇಲ್ಕಂದ್ರೆ ಯ್ಯಾಬ್ ಬುಟ್ಟಿ ಅಂದ್ರ ಬಾಳ ಮತ್ತೆ ತಿಳಿಯಾಕ ಅದ ಮೊದಲೇ ಒಟ್ಟಾ ತಿಳದಿಲ್ಲಾ
ತಿಳಿಯಂಗಿಲ್ಲ ಅದು ಮತ್ತ ಹದ್ರ ಭಿ ಈಗ ಸದ್ಯಕ್ಕೆ ನೆನಪಿರ್ತ ಮುಂದ್ ನೆನಪಿರ್ಲಾ ಈ ಮನೆ ಇಷ್ಟ ಮಕ್ಕೋದೀನಿ ಎರಡ್ ದಿವ್ಸ ನೆನಪಿ ಇತ್ತ ಮೂರ್ನೇ ದಿವ್ಸ ನೆನಪಿರ್ದ ಹ
ಬರ್ಲ ಮಾತ
ಅದ ಹಂಗೆ ಪದೇ ಪದೇ ರಿವಿಜನ್ ಮಾಡಕಬೆ ಏನಂತಾರ ಇವತ್ತು ಅಂತ ಮತ್ತೆ ಎರಡ್ ದಿವಸ ಹ್ಮ್ ಅದ ಜರ ಮಟೇಬಲ್ ಆ ಹಕೋಬೇಕು ಮುಂಜಾನ ಹೇಳದ ಆಗಲ್ತ ಇದ್ದೆ ಬಾಳ ಡೇಂಜರ್ ಬರುತ್ತ
ಈಗ ಚಳಿಗಾಲದಲ್ಲ ಮುಂಚೆ್ದಳಕ್ ಆಗಲ್ಲ ರಾತ್ರಿ ಓದ್ ಮುಕೋಬೇಕು ರಾತ್ರಿ ಓದ್ ಮುಕ್ಕ ಹಂತ ಕರೆಕ್ಟ್ ನಿಮಗ ನಿನ್ನ ಡಾಕ್ಟರ್ಸ್ ಡೇ ಇತ್ತಲ್ಲ ಏನ್ ಹೇಳ್ಯಾರ
ಏನಿಲ್ಲಲ್ಲ ಬೈ ಹಂಗ ನ್ ಸ್ಪೆಷಲ್ ಇಲ್ಲ ನಮ್ಮ ಕಡೆ ಸುಷ್ಟು ನಾರಲ್ಸ್ ಬ ಟೈಪೋಡ್ ಡಾಕ್ಟರ್ಸ್ ಮುಗಾರ ಅದ ಏನಿಲ್ಲ ಡಾಕ್ಟರ್ಸ್ ಅಂದ್ರಬ ಜೀವ ಉಳಸ ಇರುತ್ತೆ ನಾ್ನಿಗೆ ಹೆಂಗೆ ಗೌರವ ಪ್ರೀತಿಯಿಂದ ನೋಡ್ಕೋಬೇಕು ಮಾಡ್ಬೇಕು ಇಷ್ಟು
ಈಗೆಲ್ಲಾ ಹೆಂಗಂದ್ರ ಈಗ ಎಲ್ಲಾ ಕಡೆಗ ಡಾಕ್ಟರ್ ಸಿಗಂದ ರೆಸ್ಪಾನ್ಟ್ ಸಿಗಲ್ಲ ಅ ಏನಿಲ್ಲ ಯಾಕಂದ್ರೆ ಈ ಹಂಗೆ ಹಂಗಗೆ ಎಲ್ಲಿ ಬೇಕಲ್ಲಿ ಅವ್ರಿಗೆ ಹೊಡೇದು ಅದನ್ನ ಬಾಳ್ ನ
ಬಾಳ ನಡ ಸು್ ಸ್ ಸಣ್ಣ ಸಣ್ಣ ತಪ್ಪ ಆಯತ್ ಅಂದ್ರೆ ಬಡ್ಯಾಕತ್ತತರ್ ಮಾಡಾಕತ್ತರ ಹಾಸ್ಪಿಟಲ್ ಕೇಸಸ್
ಮತ್ತೆ ಫೀಮೇಲ್ ಡಾಕ್ಟರ್ಸ್ಲ್ಲ ರೇಪ್ ನಡಕ್ ಅಂತ ಅವರು ಎಲ್ಲಾ ಪ್ರೊಟೆಕ್ಷನ್ ಕೊಡಬೇಕು ನಾವು ಅವರಿಗೆಲ್ಲಾ ರಕ್ಷಣೆ ನೀಡಲ್ಲ ಯಾರು ಗೌರ್ಮೆಂಟ್ ಕಲ್ಲಿಿಂದ
ಏನ ಇಿಲ್ಲ ಅದ ಏನ್ ನುರ್ಕ ಮಲ್ ಹೋಗರಿ ಕರೆಕ್ಟ್ ಆಗ ಎಲ್ಲ ಹಿಂಗೆ ಮಾಡಕತ್ ಅಂದ್ರೆ ಮುಂದೆ ಡಾಕ್ ಟ್ ಲೈಫ್ ಬಾಳ ಇದು ಆಗುತ್ತೆ
ಹಂಗಿಗಾದ ಏನ್ ಹೆಂಗಂದ್ರಾಮ ದೇವರು ಜೀವ ಕೊಡ್ತಾನ ಅ ಅದೇ ಜೀವ ಉಲಸಕ್ ಡಾಕ್ಟರ್ ಬೇಕ
ಡಾಕ್ಟರ್ ಬೇಕು
ಹ್ಮ ದೇವ್ರಏ ಜೀವ ಕೊಡ್ತಾನ ಅದ್ರ ಉಳ್ಸ ಡಕ್ಟರ್ ಬೇಕಿಲ್ಲ ಏನದ್ರ ಅದ್ಕ ಗೌರವಿಸಬೇಕ ಅವ್ರೀ ಎಲ್ಲಗ ಡಾಕ್ಟರ್ಸಿಗೆ
ಎಲ್ಲಿದರಲ್ಲೂ ನಮ್ ಗೌನಿಂದ ಪ್ರೀತಿಯಿಂದ ಅವರಿಗೆ ಎಲ್ಲಾ ಕರುಣೆಯ ಆಕಾಂಕ್ಷ ಎಲ್ಲಾ ತೋರ್ಸ ಹ ಹೋಗ್ಬೇಕು ನಾವು ಯಾಕಂದ್ರ ಅವ್ರರು ದೇವರ ಸಾಮಾನ್ಯ ಸೆಕಂಡ್ ದವರ್ ಇದಂಗ ಅವ್ರು
ಈಗ ರೈತ್ರು ಎಷ್ಟು ಇಂಪಾರ್ಟೆಂಟ್ ಡಾಕ್ಟರಿ ಇಂಪಾರ್ಟೆಂಟ್ ದೇಶಕ್ಕ ಹ್ಮ್ ಅದಕ್ಕೆ ಹೆಂಗ ಎಲ್ಲ ಈಗ ಈಗ ನೋಡಿ ಎಷ್ಟ ಎಷ್ಟ್ ಡ್ರಶಸ್ ಬಂಟಾವ ಅವ ಎಲ್ಲಾ ಮತ್ತತ್ ಈ ತರ ತರದ್ ನೋಡ್ದಾವ ಅದಕ್ ವ್ಯಾಕ್ಸಿನ್ ರೆಡಿ ಮಾಡ್ಬೇಕು ಎಲ್ಲಾ ಓದ್ಬೇಕು ಯಾಕಂದ್ರೆ್ ಐದ್ ವರ್ಷ ಓದಿ ನಮ್ಗೆಲ್ಲ ನೋಡ್ತಾರ ಅಂದ್ರೆ ಇದದುಗ್ ಮತ್ತತ್ ಐದ ವರ್ಷ ಆಡ್ವರ್ಗೆ ಅಷ್ಟ ಈಗ ನಿನಗ ಗೊತ್ತಾ್ತಿರ್ಬೇಕಲ ನಮಗೂ ಎಷ್ಟು ಓದಿದ್ರು ಐದು ವರ್ಷತಾನಾ ಆಮೇಲೆ ಹಿಂಗ್ ರೆಸ್ಪೆಟ್ ಸಿಗ್ಲಿಲ್ಲ ಮತ್ತ ಮತ್ತೆ ಹಿಂಗೆಲ್ಲಾ ಇದು ನಮಗೆ ಅಲ್ಲ ನಮ್ ಸೇಫ್ ಅನಿಸಿಲಿಲ್ಲ ಹಾಸ್ಪಿಟಲ್ದ್ದಾಗೆ ಕೆಲ್ಸ ಮಾಡ್ಕಂತ ಕೆಲ್ಲಂದ್ರೆ ಒಬ್ಬೊಬ್ಬ್ರ ಅನಿಸ್ತಾಲ್ಲ ಮತ್ತೆ ನಾರ್ಮಲ್ ಆಗಿ ಇಂತಾವೆಲ್ಲ ಇನ್ಸಿಡೆಂಟ್ ಕೇಳಿ ರೇಪ್ ಆಯ್ತು ಹೆಣ್ಣು ಮಕ್ಳು ಅನ್ನಿತಾರಾ ರೇಪ್ ಆಯ್ತು ಗಂಡು ಮಕ್ಕಳಿಗೆ ಒಳ್ಳೇದು ಅವ್ರರಿಗೆಲ್ಲ ಹೊಡದ ಹಿಂಗೆಲ್ಲ ಮಾಡ್ದ ಅವ್ರಿಗೂ ಡಾಕ್ಟರ್ ಅಂದ್ರೆ ಮತ್ ಅವ್ರೆಲ್ಲಾ ಕೇರ್ಲಿಂದ ಎಲ್ಲಾ ಮಾಡ್ಬೇಕಲ್ವಾ ಮತ್ ಅವ್ರಿಗೆ ಬಾರಿ ಒಬ್ಬೊಬ್ರು ಮೈಂಡ್ ಸೆಟ್ ಹೆಂಗಿರ್ತಾರ ಹಾ
ಹ್ಮ್ ಒಬ್ಬ್ರೊಬ್ಬರು ಮೈಂಡ್ಸೆಟ್ ರೊಕ್ಕಾಗ ಆಸೆತ್ತ ಒಬ್ರೊಬ್ಬರು ಜನಸೇವೆ ಮಾಡಕಂತ ಒಬ್ಬರು ಫ್ರೀ ಟ್ರೀಟ್ಮೆಂಟ್ ಮಾಡ್ತಾರ ಅವ್ರ ಅಲ್ಲಿ ಇವರು ಎಲ್ಲಿದರು ನೋಡಿ ಡಾಕ್ಟರ್ ಹಾ ಸರ್ ಫುಲ್ ಸ್ಕ್ಯಾನಿಂಗ್ ಹಾ ಅದ ಎಲ್ಲಾ ಎಕ್ಸ್ರ ಎಲ್ಲ ಬರೀ ಆಡು ಏನಾ ಬೇಕಾರೂ ಕಣ್ಣಿಸರು ಅವ್ರದೇ ಹಟ್ಯಾಕ್ ಮಾಡ್ಯಾರ ಏನ್ ಹೇಳಬೇಕು ಹೇಳು
ಅವ್ರೆಲ್ಲ ಡಾಕ್ಟರ್ ಸಿ ನೋಡ ಅವ್ ಅವರು ಏನ್ ಹಾಸ್ಪಿಟಲ್ ತಗ್ದಾರ ಎಲ್ಲ ಮಕ್ಕಳ ಮಳ ಫ್ರೀಯಾಗ ಓದಿಸರ ಅಂದ್ರನು ಅವ್ರ ಮೇಲೆ ಒಂದು ಅದಿಕ್ಕೆ ಇದುದ್ರು ಸ್ಟೂಡೆಂಟ್ ಕಾಂಪಿಟೇಷನ್ ಅದು ಅವ್ರವ್ರದ್ರೆ ಕಾಂಪಿಟೇಷನ್ ಆದ್ರೆ ಎದಕ್ಕ ಅದಂದ್ರ
ಕಾಪಟೇಷನ್ ಮಾಡ
ಅಲ್ಲ ಅವ್ರ ಎದಕಾಯ ಅವ್ರ ಮೇಲೆ ಯದಕಗದ ಅಂದ್ರೆ ಮೇನ್ ರೀಸನ್ ಅಂದ್ರ ಅ ಹುಡುಗರ್ದಾಗ ಇಷ್ಟು ಸೀಟ್ ನಾನು ಇಷ್ಟು ಸೀಟ್ ನಾನು ಅಂದ್ರ ಮೊನ್ನೆ ಯಾವ್ದ ಎಕ್ಸಾಮ್ ಗೌರ್ಮೆಂಟ್ ಎಕ್ಸಾಮ್ ಆಯದ ಅದ್ರಲ್ಲಿ ಇಷ್ಟು ಮಂದಿ ಪಾಸ್ ಆಗರ ಜನರಲ್ ಸೀಟ ಹತ್ತೊಂಬತ್ ಸಾವಿರ ಏನ ಇದಿದ್ದು
ಹ್ಮ್
ಇತ್ತ ಆವಾ ಸೇರದಾಗ ಇವರು ಒಂದು ಒಬ್ರು ಇಸ್ಟಿಟ್ಯೂಟ್ ಒಬ್ರು ಕೋಚಿಂಗ್ವರು ಇಪ್ಪತ್ ಮೂರು ಸಾವರು ನಮ್ಗಳಿಂದ ಸೆಲೆಕ್ಟ್ ಗಾರ ಅಂತ ಒಬ್ಬ್ರ ಹಕಾರ ಇನ್ನೊಬ್ರು ಇಪ್ಪತ್ನಾಲ್ಕ ಸಾವಿರ ಅದು ಗವರ್ನಮೆಂಟ್ ಸೆಲೆಕ್ಟ್ ಆಗಿದೆ ಬರಿ ಹತ್ತೊಂಬತ್ತು ಸಾವರ ಹಿಂಗಾಗಿ ಅಲ್ಲಿ ಪ್ರಾಬ್ಲಮ್ ಆಗಿ ಮತ್ತ ಜಗಳ ಆಗ್ಯದ ಅಲ್ಲಿ ಅಷ್ಟಟ್ ಅದು ಪೋಸ್ಟರ್ ಹಚ್ತ ನೋಡದು ಪಾಪುಲೇಟ್ ಅವ್ ಅಂಚರ್ ಅವ್ರವರು ನೋಡು ಜಗಳ ಆಗ್ಯದ ಫಸ್ಟ್ ಅದು ನಾ ಹಚ್ಚಿ ನೀ ಹಚ್ಚೋನ ಅಂತ ಹೇಳಿ ಅಲ್ಲಿಂದ ಹೊಡಿಯೋಕೆ ಹೋಗರ ಅದ ಅಂತ ಹೇಳಿ ಅಲ್ಲಿಂದ ಅಟ್ಯಾಕ್ ಶುರು ಆಗದ ಈಗ ಏನಾದ ಜೈಲ ಏನು ಆಗ ಜೈಲಗೇನು ಹೋಗ್ಯರ ಅಂತ ಅನ್ಕೊಂಡು ಕೇಳಿದ್ದೆ ನಾನು ನ್ಯೂಸ್ ಕೇಳಿಲ್ಲ ಅಷ್ಟಟ್
ಹ್ಮ್ ಇಲ್ಲ ಹಂಗೆ ಚಲೋ ಚಲೋ ಇದ್ದರು ಕೂಡ ಅಟ್ಯಾಕ್ಟ್ ಆಗದೆ ಪಾಪ ಅವ್ರು ಏನ್ ಏನ್ ತಪ್ಪ ಮಾಡ್ಯಾರ ಚಲೋ ಜನ ಸೇವೆ ಮಾಡತರ ಸ್ಕ್ಯಾನಿಂಗ್ದು ದೊಡ್ಡ ದೊಡ್ಡ ಎಂ ಆರ್ ಐ ಹತ್ತೈದು ಹದಿನೈದು ಸಾವಿರ ರೂಪಾಯಿ ಅದು ಎಂಟು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಂಗ್ ಮಾಡತಾರೆ ಎಷ್ಟು ಚೀಪ್ ಅಂಡ್ ಬೆಸ್ಟ್ ಅದ ಮತ್ತ ಎಲ್ಲಾ ಕಡೆ ರೆಕಮೆಂಡ್ ಎಲ್ಲ ಕಡೆ ಹೋಗ್ತಾವ ರಿಪೋರ್ಟ್ ಗಳು ಎಲ್ಲಾ ಬೇರೆ ಬೇರೆ ಕಡೆಯಿಂದ ಬಂದಿ ಮಾಡಿಸಿಕೊಂಡು ಹೋಗ
ಹ್ಮ್ ಔಟ ಆಫ್ ಹಂಗೆ ಮಷಿನ್ ಗಳೆಲ್ಲಾ ಹೊರಗ್ಲಿಂತರ್ ಸರ್ ಅವ್ರು ಇಲ್ಲಿ ನಮ್ಮ ಇಂಡಿಯಾದಲ್ಲ ಎಲ್ಲಾ ಎ ಟು ಜೆಡ್ ಒಂದು ಹಾಸ್ಪಿಟಲ್ ಅದ್ರಾಗ ಏನನ್ ಬೇಕ ಎಲ್ಲ ತರ್ಸಿ ಇಟ್ಟರಾ
ಎಲ್ಲಾ ಅದು ಮತ್ತತ್ ಹೈ ಕ್ವಾಲಿಟಿ ಎಕ್ವಿಪ್ಮೆಂಸ್ ಎಲ್ಲ ಒಂದೊಂದಲ್ಲ ಇನ್ನೊಂದ ಒಂದೊಂದು ಕೋಟಿ ಒಂದೊಂದು ಲಕ್ಷ ಆಯತು ಇಪ್ಪತ್ತು ಲಕ್ಷ ಅಂತ ದೊಡ್ಡ ದೊಡ್ಡ ಈಕ್ವಪಿಮೆಂಟ್ಸ್ ಆವಾ ಸಿಗೋಕಿಲ್ಲ
ಮಷ್ಟ ಅಷ್ಟಕ್ ಸಿಗಾವ ಅವ ಮಷಿನ್ ಅಷ್ಟ ತುಟ್ಟಿ ಆ ಅಂದ್ರನ ಅವರು ಅದ್ರ ನೋಡ್ಲಾರ್ದು ಎಷ್ಟು ಗಳಿಚಾರಷ್ಟು ಅಷ್ಟು ಮಾಡಕಂಂತಾರೆ ಅಲೀಸ್ಟ್ ಜನ ಸೇವರ್ ಮಾಡಕಂತಾರೆ ಇನ್ನೊಬ್ಬರು ತಂದ ತಾವು ನೋಡಿಕೊಂತ ಇರ್ತಿದರು
ಅಂತ ಎಷ್ಟು ಹತ್ತು ಸಾವಿರ ಅಂದ ಹತ್ ಸಾವಿರ ಕಡಿ ಮೇಲೆ ಒಂದ್ ರೂಪಾಯಿ ಅನಂಗ ಇರ್ತಾರೆ ಒಬ್ಬ್ರೊಬ್ರು
ಹಾಸ್ಪಿಟಲ್ ಹಾಸ್ಪಿಟಲ್ ಹೆಂಗಂದ್ರ ಹಾಸ್ಪಿಟಲ್ ಹೆಂಗಂದ್ರ ಏನ ಇರ್ಲಿ ರೊಕ್ಕ ಇಷ್ಟು ಕೇಳಿದ್ರೆ ಅಷ್ಟ್ ಕಟ್ಲೆೇಬೇಕಾಗ್ತದೆ
ಹ್ಮ್
ಈಗ ಅದೇ ಅಲ್ಲಿೋಡ ಅಷ್ಟುಸಸ್ತ ಆದ ಅಂದ್ರನು ಜನ ಅವ್ರ ಮೇಲೆ ಸಪೋರ್ಟ್ ಮಾಡಲ್ಲಂಗ್ಯಾರ
ಮಾಡ್ಬೇಕು ಇಂತರಿಗೆ ಬಳಸಂದ್ರ ಇಲ್ ಮತ್ಎಂತರಿಗೆ ಬಳಸ್ತಾರೆ ಇವ್ರಿಗೆ ಬೆಳಸ ಅಂದ್ರೆ ಮುಂದ್ ಏನ್ರೆ ಡೆವಲಪ್ ಮಾಡಿ ಮಸ್ತ್ ಚಲೋ ಚಲೋ ಎಂದರು ಹೊಸದು ಕಂಡು ಹಿಡಿದಿದ್ದಾರೆ. ಹಾಸ್ಪಿಟಲ್ ತೆಗಿತಾರ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾರ.
ನಂಬಲ್ಲಿ ಹಂಗಿರ್ಲ ನಂಬಲ್ಲಿ ನಂಬಲ್ಲಿ ರೀಲ್ ಮಾಡರಿಗಿ ಅದು ಸ್ಮ್ಮಿಂಮ್ ಹಗೆ ಆ ಹತ್ತ ಇಪ್ಪತ್ತು ರೂಪಾಯಿ ಕಡ ಹಿಂಗ ವಿಡಿಯೋ ಮಾಡ್ತಾರ ಅಂತರಿ ಸಪೋರ್ಟ್ ಮಾಡ್ತಾರ ಅಂತರಿ ಸಪೋರ್ಟ್ ಮಾಡಲ್ಲ. ನಮ್ ಕಡೆಗೆಲ್ಲಾ ಅದೇ ಅದ ರೀಲ್ ರೀಲ್ಸ್ ಮಾಡೋರಿಗೆ ಡ್ಯಾನ್ಸ್ ಮಾಡೋರಿಗೆ. ಅವ್ರ ಎಲ್ಲ ಮಾಡಿದ್ರೆ ಅದ ಬೇಕು ಅವ್ರ ಮಾಡ ಯಾವ್ದೇ. ಅದೇ ಒಂದ್ ಸಸ ಸಣ್ಣ ಸಣ್ಣ ಇದು ಮಾಡ್ತತ ಅವ್ ತರ ಡೆವಲಪ್ ಮಾಡ್ತಾರ ಇದು.
ಹ್ಮ್ ತಿಳಂಗಿಲ್ಲ ಮಂದಿಗ್ ಎದಕ್ ಸಪೋರ್ಟ್ ಮಾಡಕು ಎದಕ್ ಇಲ್ಲ ಯ ಮುಂದ್ ನಮಗ್ ಎದಕ್ ಯಲ್ಪ್ ಆಗತ್ತ. ಯಾವ್ ಮಾಡಲ್ಲ ನೋಡು ಡಾಕ್ಟರ್ಸ್ ಮಾಡು.
ತಮಗ್ ಲಾಭ ಎಷ್ಟು ಬರುತ್ತ ಅದನ್ನ ನೋಡ್ದಿಲ್ಲ ಒಟ್ಟ. ಒಟ್ಟ ಫಾಲ್ತು ಮಂದಿಗೆ ಬೆಳಸದು.
ಹ್ಮ್ ಡಾಕ್ಟರ್ಸಿಗೆ ಬೆಳಸ್ಬೇಕು ಮಾಡಕ್ ಅಷ್ಟಬೇಕು ಕೊಡ್ಬೇಕ ಅದು ಚೆಂದ ಮ ಕೊಡ್ಬೇಕು ಅವರೇ ಮುಂದ್ ನಮಗ್ ದೇವರು ಇದ ಅವ್ರ ಕಾಪಾಡ್ತಾರೆ ನಮಗ ಇವ್ರ ಇನ್ಸ್ಟಾದಾಗ ರೀಲ್ ಮಾಡೋ ಅವರು ಇದು ಮಾಡಲ್ಲ.
ಮ ಅವರು ತಿಳದಲ್ಲ ಸಪೋರ್ಟ್ ಮತ್ತ ಅವ್ರು ಪೇಡ್ ಪ್ರಮೋಷನ್ ತೋತಾರ ರೊಕ್ಕ ತೋತಾರ ಮತ್ತೆ. ಪ್ರಮೋಷನ್ ಮಾಡದಿತ್ತ ರಾಷ್ಟ್ರ ಬಳದರು ಸಪೋರ್ಟ್ ಮಾಡಿದಾರ ನಂಬಲ್ಲಿ ಹ್ಮ್
ಇಲ್ಲ ತಿಳಂಗಿಲ್ಲ ಮಂದಿಗ್ ಏನ್ ಮಾಡ್ಬೇಕ್ ಏನ ಇಲ್ಲ ಹೆಂಗಿರಬಕ್
ಹ್ಮ್ ಕೆೇಳಲ್ಲ ಕ ಮತ್ತೆ.
ಈಗನ್ ಜನ್ರೇಷನ್ ಮುಂದಿನ ಫ್ಯೂಚರ್ ನೋಡ್ಕೊತ ಹೋಗ್ಬೇಕು ಮುಂದಿನ ಫ್ಯೂಚರ್ ನಮಗ್ ಏನ್ ಹೆಲ್ಪ್ ಆಗ್ತಾರೆ ಅದರ ಹಗನಿ ತಿಳ್ಕೊ
ಆದ್ರೆ ಅಂತ ಏನ್ ವಟ್ಟ ತಲೆಗ್ ಇರೋದಿಲ್ಲ ಅದು ಈಗಂತ್ರ ಈಗಿನಂತ್ರ ಎ ಹೆಂಗದಂದ್ರ ತಿಳರ್ದಂಗೆಬಟ್ಟದ ಹುಡುಗರಿಗೆ
ಹ್ಮ್
ಏನ್ ಮಾಡಬಕ್ ಏನಿಲ್ಲ ಅಂತ ಹೇಳಿ.
ಅಲ್ಲ ಮೈಂಡ್ಸೆಟ್ ಹಂಗ ಚೇಂಜ್ ಆಗ ಆಗಿನ ಜನ್ರೇಷನ್ದಾಗ ಏನ ಇಲ್ಲ. ಎಲ್ಲಾ ಹುಡುಗರ ಮೈಂಡ್ಸೆಟ್ ಹಂಗ ಬೆಳಿಬೇಕು ಮಾಡ್ಬೇಕು ನತಾವ ಬೆಳಿಬೇಕ ಹಂಗ ಅದ ಎಲ್ಲಾ ಇವೆಲ್ಲಾ ನಮ್ ಡಾಕ್ಟರ್ಸ್ ಫೀಚರ್ ಡಾಕ್ಟರ್ಸ್ ಎಲ್ಲ ಬಯಸಕ್ ಮಾಡಕ್ ಡಾಕ್ಟರ್ಸ್ ಜಯಂತಿ ಯದಕ ಇಟ್ರ ಚಲೋ ಇದ ಮಾಡ್ಕೊತಾ ಹೋಗ್ಬೇಕು.
ಲಕ್ಪ್ಪು ಸಿ
ಇಲ್ಲ ಬೈ ಏನ್ ಸೆಲೆಬ್ರೇಟ್ ಮಾಡಿಲ್ಲ ಬರಿ ಎಲ್ಲರೂ ವಿಷಯೇಳ್ಬಟ್ಟು
ನಮ್ದು ರಶ್ಮಿ ಕಾಲೇಜ್ ರಶ್ಮಿ ಕಾಲೇಜ್ದಾಗ ನೋಡು ಫುಲ್ ಅವರ ಟೀಚರ್ಸಿಗೆ ಆಟಾಡ್ಸರ ಓಸ್ರರಿಗೆ ಆಲ್ಮೋಸ್ಟ್ ಅಲ್ ಟೀಚರ್ಸ್ ಅಂದ್ರೆ ಡಾಕ್ಟರ್ಸ್ ಇದ್ದಂಗೆ ಅವ್ರ ಹ ಆಟ ಅಡ್ಸೆರ ಮತ್ತ ಅವ್ರಿಗೆ ಗೇಮ್ಸ್ ಆಡ್ಸಿ ಅವ್ರಿಗೆ ಒಂದ ಆರ ದಿವ್ಸ ಖುಷಿ ಇರ್ತದೆ ನಾವು ನಿನ್ನೇ ಎಲ್ಲಾ ಟೀಚರ್ಸ್ ವಿಶ್ ಮಾಡಿನಿ
ಹ್ಮ್ ನಾ ಭಿ ವಿಶ್ ಮಾಡಿದ್ದೇವಿ ಇಲ್ಲಂತ ಕಾಲೇಜ ಸಪೋರ್ಟ್ ಮಾಡಕ
ಹ್ಮ್ ಕಾಲೇಜ್ ಸಪೋರ್ಟ್ ಮಾಡೋಕಂತ ಇಂತವ ಎಲ್ಲ ಮಾಡಕ ಹೇಳಬಕ ಹ್ಮ್ ಕಾಲೇಜ್ ಸಪೋರ್ಟ್ ಅದ್ರ ಬಗ್ಗೆ ಆಟ ಆಡ್ಸ ಯಾವ್ದ ಏನ್ ದಿನ ದಿನ ಮಾಡ್ತೀವಿ ಯಾವಾಗನ ಒಂದ ಇಂತ ಸ್ಪೆಷಲ್ ಡೆ ಇದ್ದಾಗ ನಮಗೆ ಆಟ ಆಡ್ಸ ಏನಾರ್ ನಂದು ಪ್ರೋಗ್ರಾಮ ಇಡಬೇಕು. ಅಂತವ ಏನ್ ಕಾಂಗ್ರೇಜ ಮಾಡ್ಬೇಕಂತ ಎಲ್ಲ ಮಾಡಿ ಪ್ರಚಾರ ಮಾಡ್ಬೇಕ. ನಾವು ಈಗ ಡಾಕ್ಟರ್ಸ್ ಡೇ ಅಂದ್ರ ನಮ್ಗೆಲ್ಲ ರಕ್ಷಣಾ ಶೈಲಿ ಅಂತೇಳಿ ಇದ ಮಾಡಬೇಕು
ಹ್ಮ್ ಅವ್ರಿ ಖುಷಿ ಇರ್ತ ನಾ ಭಿ ಡಾಕ್ಟರ್ ಸ ಸಾರ್ಕತಪ್ಪ ಇಂತ ಮಕ್ಕಳು ಸಿಕ್ಕ್ಯಾರ. ಚಲೋ ಮಾಡತ್ತರ. ನಾ ಪಾಪ ಮಕ್ಕಳ ತರ ಟ್ರೀಟ್ ಮಾಡ್ತಾರ ನಮ್ಮಗ ಯಾರೇ ಸ್ಟೂಡೆಂಟ್ ಇರ್ಲಿ ನಮ್ ಮಕ್ಕಳ ಅಂತ ಟ್ರೀಟ್
ಎಲ್ಲ ನಮ್ ಸಲ ಯವ್ರು ಓದ್ಸೋೇ ಟೈಟ್ ಮಾಡಿ ಓದಸೋ ಎ ಮಾಡ್ತಾರ ಅವರು ಎಲ್ಲಾ ನವು ಮಾಡಡ್ಲ ಹ್ಮ ಈ ಕಡೆ ಬಾಳ ಅಕ ನ ಬಾಳ ಹಾರ್ಡ್ ವರ್ಕ್ ಮಾಡ್ತಾವರು ಮತ್ತೆ ಎಲ್ಲ ಮ್ಯಾನೇಜ್ ಮಾಡ ಂದವ ಯಲ್ಲೋ ಪಸ ಮಾ ತರಂದಾನ ಅವ್ರಿಗೆ ಪಿ ಜಿ ಅನ್ನ ಮುಗಸಿ ಒನತ್ಯ ಪಿ ಜಿ ನು ಪೀ ಜಿ ನ್ ನೋಡ್ಬೇ ಈಗ ನಮ್ ಕಾಲೇಜ್ ಅಷ್ಟ ಏನಿಲ್ಲ ಬರೇ ಅ ಮಾಡೋದಿತ್ತ ಅಂತ ಚಲೋ ಕಲೇಜ್ ಮಾಡ್ಬೇಕು ಯಾಕಂದ್ರೆ ಮುಂದ ಒಂದು ದೊಡ್ ಇದು ಮಾಡದ ಬಜ ಅಂದ್ರ ಚಲೋ ಓದ್ಿಲ್ಲಂದ್ರ ಅದ್ರಗ್ ಉಪಯೋಗ ಇಿಲ್ಲ ಬೇ ಸರ್ಟಿಫಿಕೇಟ್ ತೊೊಂಡ್ರ ನಾವು ಓದ ಟೈಮ್ ಕರೆಕ್ಟ್ ಆಗಿ ಓದ್ಬೇಕು ಈಗ ಪಿ ಜಿ ಮಾಡಿತಿವ ಅಂದ್ರ ಅದ್ರಾಗ ಎಲ್ಲ ಕರೆಕ್ಟ್ ಎಲ್ಲ ಫೆಸಿಲಿಟಿ ಇರ್ಬೇಕ ಆ ಕಾಲೇಜಗ ನೋಡಿ ಮಾಡ್ಬೇಕ್ ಒಂದ್ ಲಕ್ಷ ದೇಡ್ ಲಕ್ಷ ಕಡಿಮೆ ಹೆಚ್ಚು ಕಡಿಮೆ ಹೋದ್ರೂ ಅಲ್ಲಿ ಯಾಕಂದ್ರೆ ಮುಂದ ರಕ್ತನ್ ಬರ್ತವ ಪೇಶನ್ ಬಂದ ಮೇ ಚಲೋ ನೋಡಿದವ್ ಪೇೇಶನ್್ ಬರ್ತಾವ ಪೇೇಶನ್ ಬಂದ ರಕ್ ಬಂದೇ ಬರ್ತ ಅದಕ್ಕೆ ಮಾಡಾಟಮ ಚಲೋ ಕಾಲೇಜ್ ನೋಡಿ ಮಾಡ್ಬೇಕು ನಾವು ಈಗ ಬರಂತ ಈಗ ನ ಬಾನಿ ಮನಿ ಎಕ್ಸಾಮ್ ಆಯತ ಅವ್ರಿಗೆಲ್ಲ ಹ ಹೇಳಳ್ಬೇಕಕ್ ನೀ ಈಾಲಜ್ ಹಾಕ ಈ ಕಾಲಜ ಯಾಕಂದ್ರಂದ ಕಾಲಜ ಬೇ ಡಿಪಾರ್ಟ್ಮೆಂಟ್ ಅವ ಇದು ಕಾಲೇಜ್ ಚಲೋ ಉಂಟಲ್ಲ ಇಲ್ಲ ಯಾಗಿರ್ದಾಗ ಯಾಗಿ ಹ್ಮ ಯ ಅಕ ಸಹಂದ್ರೆ ಬರೀ ಡಿಪಾರ್ಟ್ಮೆಂಟ್ಸ್ ಕಾಲೇಜ್ಲ್ಲ ಹೇಳಾರಿಲ್ಲ ಏನಿಲ್ಲ ಬರ ಡಿಪಾರ್ಟ್ಮೆಂಟ್ ಟ ಕಟ್ಟಿ ಬಿಟರ ಹಂಗೆ ಇಲ್ಲಿ ನೋಡ್ ನಮ ಒಂದೊಂದ್ ಕಡೆ ಎಷ್ಟು ಕಡೆಿಗೆ ಡೈಸೆಕ್ಷನ್ ಇಲ್ಲ ಅಂತ ಕೆಡವರು ತರಲ್ಲ ಅಂತ ಒಂದೊಂದು ಕಾಲೇಜ ನಮ್ ಕೆಲೇಜಾದಾಗ್ ತರ್ತಾರ ಒಂದ ಕಡೆ ತರ್ತಾರ ಅವ ಕಡೆ ತರೋದಿಲ್ಲ
ಅಷ್ಟೇ ಹೂ ನೋಡಿ ಮಾಡಿ ಸ್ಯಾಕ್ ಮಾಡಕ ಈಗಿನ ಜನ್ರೇಷನ್ ಮ ನಾ ಹೇಬೇಕ ಹಿಂಗ ಮಾಡ ಹಂಗ ಮಾಡಿ
ನಾವ್ ಯಾವು ಗೈಡ್ ಮಾಡ್ಬೇಕು ಕೌನ್ಸಿಲಿಂಗ್ ಮಾಡದ್ರ ಅವ್ರು ಕೇಳಿದ್ರರು ಪಾಡ ಅವ್ರು ಕೇಳಿಲ್ಲಾದ್ರರು ನಾವೇ ಹೇಳಕ್ರ್ ಒಂತರ ಅವ್ರು ಕೇಳ್ಬೇಕಕ್ ನ ಮಗ
ಕೇಳ್ತಾರೆ ಕೇಳ್ತಾರ ಒಬ್ಬರೊಬ್ಬ ಕೇತಾರ ಅವ್ರರು ಎಲ್ಲ ಚಲೋ ಗೈಡ್ಲೈನ್ಸ್ ಕೊಟ್ಟಂದ ಪಾ ಅವ್ರನ್ನ ಒಂದ್ ನಮಸ್ಕೋತಾರ ಮಾಡಾರಕಿ ಹೆಲ್ಪ್ ಮಾಡಿಕ್ ನ ಇಲ್ಲ ಇದಿದ್ದ ಎಲ್ದ ಬೇರೆ ಕಾಲೇಜ್ ಸಿಗ್ತಿತ್ತು ಖಾಂಗಂದ್ರ ಕಾಲೇಜ ಚಲೋ ಸ್ಟೂಡೆಂಟ್ಸ್ ಟೀಚರ್ಸ್
ಗೊತ್ತಿರ್ ನಾಲೆಜ್ ಶೇರ್ ಮಾಡೋಕ ಏನ ಆ
ಟೀಚರ್ಸ್ ಎಲ್ಲ ಇದ ಅಂದ್ರ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರ ಎಲ್ಲಾ ಮಸ್ತ್ ಇರ್ತಾರ ಆರಾಮ್ ಕಲ್ತಿ ಮಾಡಿ ಫ್ರೀಡಮ್ ಆಗಿ ಒಡ್ಯಡಿ ಮಾಡಿಇರ್ತಾರ ಕಾಲೇಜ್ ಚರೋ ಇ ಅಂದ್ರೆ
ಅ ಹ್ಮ್ ಅವರು ಮತ್ತೆ ಕಾಲೇಜ್ ಡೆವಲಪ್ಮೆಂಟ್ ಮಾಡ್ಬೇಕ ಅದಕ್ ರೊಕ್ಕ ಸಿಪೋಟಿತ್ತಾರ್ ಕಾಲೇಜ ಇದಾಗ
ಒ ಸರ್ ಡೆವಪೆಂಟ್ ಫೀಸ್ ಅಂತ ಒಂದ ಲಕ್ಷ ತಗೊಂಡ್ ಬಿಡ್ತಾರೆ ಅವ್ ಏನ್ ನೋ ಹಂಗಲ್ಲಾಕ್ ಬಿ ಅಲ್ಲ ಖಂಗ ಇರಬೇಕು ಆದ್ರೆ ನಮ್ ಕಾಲೇಜ್ ಡೆವಲಪ್ಮೆಂಟ್ ಇಲ್ಲ ಏನಿಲ್ಲ